ಹಯ ಕ್ಕ ಏ ಆಯ್ತ್ ನೋ ನಾನು ಎರಡ್ ದಿವ್ಸ ಅದ ಹೋಮ್ಮ ಇಲ್ಲ ಏ ಬಂದಿಲ್ಲ ಬ ಮಗ್ಳ ಇರ್ತಾವಳ ಮಳ ಇರ್ತ ಕೊಡ್ತ ಸ ಹ್ಮ್ ಚಲ ಅಂದ್ರನಾ ಹಂಗಂದ್ರ ನಾ ಈಗ್ ಜಾಕ ಮಾಡ್ಬೇಕಕ್ ಈಗ ಊಟ ಮಾಡಕಂತಂದ ಬಟ್ಟಿ ಉಟ್ಕೊಂಡಿನ ಇವ್ನ ಹೋಗ್ಳ್ಳ ಊಟ ಮಾಡ್ ಬಂದ್ಬಿಟ್ರ ಕರೆಕ್ಟ್ ಆಗತ್ತ್ತೆ ತಲಊಟ ಮಾಡ ತ ನ ಮಣು ಕರ್ಗ ಮಾರ ಬಗ ಅದಕ್ಕ ಹ ನಮ್ಮ ಮಣ್ಣನ್ ಲಗೇಜ್ ಅದಾವ ಎತಕೊ ಬರ್ಬೇಕು ನಮ್ಮ ಆಾವಲಣ
ಹಲೋ
ಹ್ಮ್ ಹೇಳುವ ಅದ ಲಗೇಜ್ ಇತ್ಕ ಬ ನಿ ಬಿಡ
ನ
ತಮ್ಮ
ಹೆಡ್ಫೋನ್ ಇರ್ತೊಂಡಿರ
ನ ಮಾರ ಹ ನನ್ ಮತ್ತ ಕೊಟ್ಟಿಲ್ಲ ಹ್ಮ ಹ್ಮ ನ ಮನೆ ಕರ್ಕೊಂಡ್ಬಿಡ್ಬ ಭಷಣಿ್ ಬಿಟ್ಟ ಮತ್ತೆ
ಮದ ಕಾಗತ್ತ ಅ್ರ ಹ್ಮ್ ಒಂದ್ ಸೆಕೆಂಡ್ ತಳಿಯಂಗ
ಹ್ಮ್ ಹ್ಮ್ ಹೇಳ್ತ
ಹ
ನಾ ಊಟ ಮಾಡಿಲ್ವ
ನಾ
ಮಾಡ್ಬೇಕು ಹ್ಮ
ಕಡ ನಿ
ನಾ ಹೋಗಿಲ್ಲ ಕಾಲೇಜ್
ಅಂದ
ಹಂಗ ಹೋಗಿಲ್ಲ ಕಾಲೇಜ್ ಹೋಗಲ್ಲ ನಾನು ಹ್ಮ್ ಯಬ ರಜನ್ ಮೇ
ಹ ಸ ಇವತ್ತಾದ್ರ ಸ್ಪೆಷಲ್ೇಸ್ ಸಿಗ್ತನೆ ಇವತ್ತ ಏನಾದ್ರು ಹೊಸ ಸ್ಪಷಲ್ ಕೇಕ್ ಾದೂ ನ
ಎಲ್ಲಿಿದ ಹಾಳ
ಲಾಭ ನ
ಹಲ್ಲ
ಹ್ಮ
ಹ್ಮ ಅಂಗ ಹೋಗಲ್ಲ ಊರಿ ಉಂಟಲ್ಲ ಟ ಹ್ಮ ಹ್ಮ ಹ್ಮ್ ಹ್ಮ್ ಹೇಳ ಬ ಸ್ವಲ್ಪ ಆರಾಮ ಹ್ಮ್
ನೀನ್ಾದ್ರೂ ಮಸ ಬರ್ತಿಲ್ಲ
ಏನ್ ಮಾಡ್ಸ ನ್ರಗಬ್ಬಾ
ಎಲ್ಲಾರ ಮಾಡಸ್ಕೊಂಡ್ ಬ ಮಾಡಸ್ಕೊಂಡ
ಅಂದ್ರ ಏನ್ ಇದು ಮಾಡ್ಸ್ಂಬರ್ಬೇಕಾ ಹ್ಮ ಶನ್ ಮ ಹ್ಮ ಹ ಹ್ಮ್ ಒಐ ಪ್ಯರಾಮ ಕೆಲ್ಲ ಮ ನಾನ್ ಹೀಗ ಮಾಡ್ತತಿ ಗತ್ತತಾನ ಬಡ ಮಾನ ಫೋನ್ ಕೊ ಎರಡು ಮೂರು ದಿವಸ ಇದು ಮುಿಯ ಮಟಗ
ಹ್ಮ
ಂಗರ ಮ ಆರಾಮದ ಇಲ್ಲ ಅದೆ ಲೀಚಿಂದ ಏನ ಆಗ್್ತದ ಹ್ಮ
ಒಂದ್ ಹೆಚ್ಚಿದ ನೀ ತೋರ್ಕಗಪ್ಪಾ ಈಗ ಈಗ ಒಳ್ಳೆ ಕಮ್ಯುನಟಿ ನೋಡ ಮಳೆದ
ಹ್ಣ ಅದಾನ
ಕಷ್ಟ ಕಷ್ಟ
ಹ
ಹ್ಮ್ ಹದ
ಓಟಪ್ಪಾ
ಎನಡು ಬೆಊರ ಚಪಾತಿ ಕಲ್ಲಾಯ ಬೆಲ್ಲ ಮಸ್ು ಮಾರ ಅ ಮ
ಮತ್ತೆ ಆಷ್ಟಟವಾಸ
ಹಾ ಹಾ
ಬರಯತು ಊಟ
ಹ್ಮ್ ಅಷ್ಟ ಮಾಡಬೇಕ ಬೈ ಜಿಂದ ಏನ್ ಏನಿಲ್ಲ ಬೈ ಟಾ ಪಾಟಾ ಕದು
ಕಾಲೇಜ ಭೈ
ಹಬೇಕಿ
ಹಾ ಏನಂದ್ರ ಮಾತ್ತರ ಸಿಿನ
ಏನ್ ಭೈ ಪೂರ್ದ ಬಾಡಿನ ಮಾಡೈತೆ ಬ ಜಂಬಿ ಚಂಡಿಯಗ
ಒಳೆ ಕೊಟ್ಟಂದ
ಹ್ಮ್ ಹ್ಮ
ಮಾತಾಡ್ಬೇಕಲ್ಲ ಬ ಹೋಗಿ
ಏ ನಮ್ ಸಬ್ಜೆಕ್ಟ್ ಟೀಚರ್ ಆಗಿದ್ರೆ ಮಾತಾಡ್ಸ ಯಾಕಂತ ಕಬಿಟ್ರ ಹ ಹ್ಮ್
ಹಸಮ ಏನ ಕಿದ್ದಿಲ್ಲ
ಏನಾಕರ್ತಲ್ ನಾ
ಏನ್ ಹಾಕಿದ್ದಿಲ್ಲ ಹಾ ಮಸ್ ಮಡ್ತ ನ ಹಾಗ ಮಾಡಂಗಗೆಲ್ಲ ನಾವ ಕ್ಯಾರ ಅನಲ್ಲ
ಎಕ್ಕೆ
ಮಗ್ಳದ ಗೋಣ ನೋಡಲ್ಲ ನೀವು ಜನ ಮಕ್ಕ ಮಕ್ಕ ನೋಡಿ ಬ್ಯಾಸ ರಐತಲ್ಲ ಆಾಕೆ ನೀವು ಬೇ ಮೆಸ್ನದ ಸ್ವಲ್ಪ ಮಸಾನಾಕ ಹೊ ಬಸಲ್ಲಾ
ಹ್ಮ್ ನ ನಾೆ ತೊ ನಾಳೆ ಸಂಜೆ ತ
ಹೌದಾ ಹೌ ನಾಳೆ ಎಕ್ಸಾಮ್ ಹೋಗಬ
ಯಾವ ಪೇನಂತಾನೆ ಗೊತ್ತಾಗ್ಲಿಂತ ನಿಮಗೆ
ಹ ಒ ಎಸ್
ಹಾ
ಬ ಸಾಯಂಕಾಲ ಬರುವೋ ತ ಅಂಬ ನವತ್ತು ರೂಪಾಯ ಕೆ ಜಿ ತ ಬಪ
ಹ್ಮ್ ಹ್ಮ್
ಮತ್ತನ್ನೆ ಅಲ್ಲ ಎಷ್ಟ್ರ ಆದ್ರ ಆಾಕಿ ತಂಬಾನ ಹಕಡ್ತವಿ ಬ್ಲಕ್ ಬ್ಲಕ್ ಕ
ಸ ಹಾ
ಹೌತ್ತಮ್ಮಬಾಯ
ಹ್ಮ್ ಹ್ಮ್
ಮರಿ ಬೇಳಪ್ಪಾ
ಆ ಪ್ರೊಬ್ಲಮ್ ಅವತ
ಹಂಗೆ ದಿನ ಮತ್ ಹೋಗೋದು ಬರೋದು್ ಮಾಡ್ತಿಲ್ಲ ಅದೇ ಅಂಗ್ಡಿಿಗೆಗ್ ನೋಡದ ನೆನಪಾ ಬ
ಹ ಅಂಗಡಿ ಅಂಗಡ ನೋಡ್ಬೇಕಂದ್ರೆ ಬೂಳ ಇರ್ತತ್ ಬಕ್ ಎಲ್ಲ ಹೋಗ್ತಿರ್ತೈತಿ
ಅದ ಅಂದರೆ ಬಕ್ಕಾರೆ
ಹ್ಮ್
ಹ ನಾಮಿಂದಾದ್ರೆ ಎಲ್ಲ ನೆನಪ್ಪ ಇಟ್ಟಿರ್ತಾನ
ಹ್ಮ ಹ ಎಲ್ಲದುೂ
ಇಲ್ಲದ ಹ್ಮ ನಾವ ಏನತಿ
ಹ ಬ
ನಾವದಲ್ಲಐತಿ ಹಲೋ
ಕಲ್ಲ ಭ
ಮನೆಸು ಮಂಚಳಗ ಅಂತ ಹೇಳ ಹ ಮಸು ಮಚಳಗ.
ಹೌದೌದು ಎ ದಸರ ಆಿದ್ದಿಲ್ಲ.
ಬ ಅಲ್ಲಿ ಬಸರಿಮ್ಮ. ಮರಿಬೇಡಪ್ಪಾ ತಗೊಂಬ ನಾವು ನಂಬಿಕೆನ್ ಕುಂತೀವಿ ನಿನ್ನ.
ಹ್ಮ
ನೀವು ನಿಲ್ಲಿದ್ದ ಬಿಳಿಿದ ಕೆಂಪ ತಂದ್ರೆ ಆಗಲ್ಲ.
ಕರಿಪೆ ಅಂತ ತಗಂಬ ಚಲೋದ ಮೂಡ್ತಂಬ ಅಲ್ಲಿ. ಮೂರ್ತಕ್ಕೆ ಲೋಡ್ ಹ್ಮ್.
ಹಾ ಅದು ಬೆಸ್ಟ್ ನೋಡ್ಬೇಕೇ. ಹೋಗುವ್ ತಗೊಂಡ್ ಅಲ್ಲಿ ಅಂಗ್ ಮುಸ ಅವ್ರ ಇದ. ಸಕ್ಕರಿಪೇ. ಹ್ಮ.
ಹ್ಮ್ ಅ.
ಅಲ್ಲ ಮತ್ತ ಇದ ತಗೊಂಡ ಹೋಗ ನಿಮ್ ಕಾಲೇಜ್ನೋಡದ ಓಪ. ಹೌದಾ. ಮತ್ತ ಪೆನ್ ಹೊಸ ಪೆನ್ ಇರ್ತಾವ ನಾಲ್ಕ್ು.
ಹ್ಮ್.
ಮತ್ತೆ ಹೊಡದಾರ ಹುಷಾರಿ.
ಸರಿ ಬ. ಹ ಬತರ ಮಾಡತ ಬಿ. ಚಕ್ ಮಾಡೆಲ್ಲ ತಗ ಬರ್ಲ ರಿಪಲ್. ಹಾ ಭೈ. ಹ. ಇಲ್ಲ ಬೈ ನಂದಲ್ಲ ನಮ ದಿವಸಂದ.
ಮತ್ತ ದದ ಪಾ್ಟಿ ಕೊಡಸಕ್ಕೆ ಭಾಯ.
ನಾಳೆ ನಾಳಿದ್ದು
ಹೌದಾ ಬ ಹಾ ಬನ್. ಹ ಹಲೋ ಹಾ ಹೇಳ್ಬಾಯ ಹ್ಮ್ ಆ ಮಾಡಿಬಡ.
ಹ.
ಚಿಕನ್ ಮಾಡದೆ ಹೆಂಗೋ ಬೈ ಮಾಡಕ್ ಬರುತ್ತಾ. ಚಿಕನ್ ಮಾಡಕ್ ಬರ್ತ.
ನನ್ನ ಕರಣಲ್ಲೇ ನನ್ ರೋಮೇಶ್ ಅವರ್ ಮಾಡ್ತಾರೆ ಬ್ಯಾಂಕರ.
ದವಿ ಅದೇ ಹೋಗಿ ಸ್ವಲ್ಪ ಕೇಳ್ತಯ ಭೈ ಹೆಂಗ್ ಮಾಡೋ ನಮ್ಗೂ ಮಾಡಕ್ ಬರಲ್ಲ ನಾವವು ಸ್ವಲ್ಪ ಕಲಿತೀವಿ ಚಿಕನ್ ಹ್ಮ್. ಹ ಹಲೋ ಪ್ರಷ್ಟ.
ಹ